ಇದಿಯಾ.
ಚೆನ್ನಾಗಿದ್ದೀನಿ ನೀವ್ ಹೇಗಿದ್ದೀಯಾ.
ನಾನು ಚೆನ್ನಾಗಿದ್ದೀನಿ.
ಹ್ಮ್.
ಮತ್ತೆ ಏನ್ ಮಾಡ್ತಾ ಇದ್ರಿ ಊಟ ಹ್ಮ್ ಆಯ್ತು ನಿಮ್ದು.
ನಂದು ಆಯ್ತು.
ಹೌದಾ ಏನ್ ತಿಂದ್ರಿ ನೀವು ಊಟಾ.
ನಾನು ಮೊಟ್ಟೆ ಅನ್ನ ಸಾಂಬರ್ ತಿಂದೆ ನೀವು
ನಾನು ಕೋಳಿ ಸಾರು.
ಹ್ಮ್ ಹ್ಮ್ ಹ್ಮ್
ಯಾರ್ದ್ಯಾರ್ದು ಧ್ವನಿ ಕೇಳಸ್ತಾ ಇದೆ.
ಇ ಹ್ಮ ಇವಾಗ ಹೇಳಿ.
ಹಾಗೆ.
ನಮ್ಮ ಕೊಠಡಿಯಲ್ಲಿ ಹಂಗೆ ಕಿರ್ಚ್ತಾ ಇರ್ತಾರೆ.
ಹಾಗೆ.
ಹ್ಮ್.
ಮತ್ತೆ ನಿಮ್ಗ್ ನಿದ್ದೆ ಬರುತ್ತಾ.
ಹ್ಮ್ ಬರುತ್ತೆ ನಂಗ್ ನಿದ್ದೆ ಅಂತ ಬಂದ್ರೆ ಏನ್ ಸೌಂಡು ಕೆ ಏನ್ ಧ್ವನಿನೂ ಕೇಳ್ಸಲ್ಲ.
ಹಾಗೆ. ಮತ್ತೆ ಯಾರಾದ್ರು ನಿಮ್ ಮನೇಲ್ ಮಲ್ಕೊಂಡಿದ ಕಲ್ರು ಬಂದ್ರು ನಿಮ್ಗ್ ಗೊತ್ತಾಗಲ್ಲ ನಿದ್ದೆ ಹೋಗ್ಬಿಟ್ರೆ.
ಅಲ್ಲ ನಂಗೆ.
ಹ್ ಹ್ ಹ್ ಹ್ ಒಳ್ಳೆ ಕೆಲ್ಸ.
ನನ್ಗೆ ಪಕ್ಕದಲ್ಲಿ ಹಿಂಗೊಬ್ರು ಮನುಷ್ಯ ಹಿಂಗ್ ಸತ್ತ ಹೋಗೋವ್ರೆ ಅಂದ್ರೂ ಗೊತ್ತಾಗಲ್ಲ.
ಹಾಗೆ.
ಹ್ಮ್
ಹ್ಮ
ಬೆಳಗ್ಗೆ ನಮ್ ಕೊಠಡಿಯಲ್ಲಿ ಎಷ್ಟು ಗಲಾಟ್ ಟ್ಟೆ ಮಾಡ್ತಾರ ಅಂದ್ರೆ ಪಕ್ಕದ ಕೊಟ್ಟಡಿ ಅವ್ರು ಎದ್ಬಿಡ್ತಾರೆ.
ಹ್ಮ್.
ನಂಗ ಎಚ್ಚರ ಆಗಲ್ಲ.
ಹಾಗೆ.
ನನ್ನನ್ನ ಎದೋಳ್ಸ್ಬೇಕ ಹ್ಮ ಹೇಳಿ. ನನ್ನನ್ ಎದೋಳ್ಸ್ಬೇಕು ಅಂದ್ರೆ.
ಹ್ಮ್.
ನನ್ನನ್ ಮುಟ್ ಮುಟ್ ಎದೋಳ್ಸಿದ್ರೆ ಎಚ್ರ ಆಗುತ್ತೆ.
ಹ್ಞ.
ಹಂಗೆ ದೂರ ಇಂದ ಸದ್ದ್ ಮಾಡದ್ರೆ ಕರ್ದ್ರೆ ಎಚ್ರ ಆಗಲ್ಲ.
ಹಾಗೆ.
ಹ್ಮ್
ಹ್ಮ್ ಹ್ಮ್ ಒಳ್ಳೆ ಕೆಲ್ಸ ಹಾಗಿದ್ದರೆ.
ಹ್ಮ್
ನಿದ್ದೆ ದೇಹಕ್ಕೆ ಮತ್ತು.
ಹ್ಮ.
ಮನಸ್ಸಿಗೆ ತುಂಬಾ ಮುಖ್ಯ.
ಹೌದು.
ನಿಮ್ಗೆ ಒಳ್ಳ ದೇವ್ರು ಒಂದು ಒಳ್ಳೆ ವರ ಕೊಟ್ಟಿದ್ದಾರೆ. ಹಾಗಿದ್ರೆ ದಿನ ಎಷ್ಟ ಗಂಟೆ ಮಲಗ್ತಿಯ ನೀನು.
ನಾನು ಒಂದು ಏ ಆರ ಏಳು ಗಂಟೆ ಮಲಗ್ಬಹುದು.
ಹೌದಾ.
ರಜೆ ಇದ್ರೆ ರಜೆ ಇದ್ರೆ. ತುಂಬಾ ಮಲಗ್ತೀನಿ ಕಾಲೇಜ್ಗೆ ಹೋಗ್ಬೇಕು ಅಂತ ಇದ್ರೆ ಆರು ಏಳು ಗಂಟೆ ಆಗುತ್ತೆ ಹ್ಮ್.
ನೀನು ಯಾವ ಸಮಯಕ್ಕೆ ಮಲಗ್ತೀಯಾ.
ನಾನು ಒಂದು ಹನ್ನೊಂದು ಹನ್ನೆರಡು.
ಹಾಗೆ ಬೆಳಿಗ್ಗೆ ಯಾವ ಸಮಯಕ್ಕೆ ಏಳುತ್ತೀಯಾ.
ಏಳು. ನವ್ಯ.
ನಾನು ಕೂಡ ಬೇಗ ಮಲಗ್ಬೇಕು ಮತ್ತೆ ಬೇಗ.
ಹೇಳ್ಬೇಕ ಹ್ಮ್.
ಹ್ಮ್. ಸಮಯಕ್ಕೆ ಮಲಗುವುದು ಒಳ್ಳೆ ಅಭ್ಯಾಸ ಬಿಡಿ ನಿಮಗ್ ಒಳ್ಳೆ ಅಭ್ಯಾಸ ಇದೆ. ನಿದ್ದೆ ಕಡಿಮೆ ಆದ್ರೆ ಏನಾಗುತ್ತೆ ಗೊತ್ತಾ.
ಕಣ್ ಕಪ್ಪಾಗುತ್ತೆ.
ಕಣ್ ಕಪ್ಪ ಆಗುತ್ತೆ. ದೇಹಕ್ಕೆ ಸುಸ್ತ ಆಗುತ್ತೆ ಕಣಕಪ್ಪ ತೆ ಅಂತೆ
ಅಂದ್ರೆ ಡಾರ್ಕ್ ಸರ್ಕಲ್ಸ್ ಬರುತ್ತೆ ಅಂದೆ.
ಹ್ಮ್ ಹ್ಮ್ ಅಲ್ಲ ದೇಹಕ್ಕ ಸುಸ್ತ ಆಗುತ್ತೆ ನೀವು ಕರಕ್ಟ್ ನೀವು ಒಂದು ಎಂಟವರು ಒಂಬತ್ತವರು ದಿನ. ಒಂದು ಹತ್ತು ಹನ್ನೊಂದು ಗಂಟೆ ಹಾಗೆ ಮಲ್ಕೊಂಡು ಬೆಳಿಗ್ಗೆ ಒಂದು ಏಳು ಗಂಟ್ ಟೆ ಆರ ಗಂಟೆ ಹಾಗ್ ಏದ್ರೆ
ಹ್ಮ್.
ಮತ್ತೆ ಇನ್ನೊಂದು ನಿಮ್ಮ ಕೂದಲು. ಉದುರುದಿಲ್ಲ ಹೌದು. ಕೂದ್ಲು ಉದ್ರ ದೀರೆ ಇರ್ಬೇಕಂದ್ರೆ ಏನ್ ಮಾಡ್ಬೇಕು ಅಂತ ಕೇಳಿದ್ರಲ್ಲಾ.
ಹಾ.
ಅದಕ್ಕೆ ಹೇಳ್ತಾ ಇದ್ದೀನಿ.
ಹ್ಮ್ ಹ್ಮ್.
ಹೌದು.
ಹ್ಮ್. ಏನಾದ ಆದ್ರ ಹೆಸ್ರು ಹೇಳು ನೀನು ಸಮಯಕ್ ಮಲಗ್ತಿಯ.
ನನ್ಗೆ ಬಿಡಿ ನನ್ಗ ಅದ ಆಗಿದೆ ಅಲ್ಲಾ.
ಹ್ಮ್.
ಅಂದ್ರೆ ನನ್ಗ ಇವಾಗ ಏನೇನ್ ಆಗಿದೆ ಸಮಯಕ್ ಮಲ್ಕ ಮಲ್ಗಿಲ್ಲ ಅಂದ್ರೆ ಏನ್ ಆಗ್ತಿದೆ ನಮ ದೇಹದಲ್ಲಿ ಅಂತ ನನಗ್ ಗೊತ್ತ. ಅದಕ್ಕೆ ನಾನ್ ನಿಮ್ಗೆ ಹೇಳ್ತಾ ಇರೋದು.
ಹ್ಮ್ ಹ್ಮ್ ಹಾಗೆ.
ಪ್ರಭಾವ ಆಗುತ್ತೆ ಗಮನ ಕಡಿಮೆ ಆಗುತ್ತೆ ನೀವು ಕರ. ನಿದ್ದೆ.
ಹಾ ಹಂಗೆ.
ಹ್ಮ್ ಮತ್ತೆ ಹೇಳಿ.
ಹ್ಮ್. ನಿದ್ದೆ.
ಹ್ಮ್.
ಚೆನ್ನಾಗ್ ಬರಲ್ಲಿ ಏನ್ ಮಾಡ್ಬೇಕು ಅಂತ ಹೇಳಲಾ ನಿಮ್ಗೆ. .
ನಾವಗ್ ಬೇಡ ನಾನ್ ನಿವಗ್ ಬೇಕ್ ಆದ್ರೆ ಹೇಳ್ತೀನಿ.
ಹಾ ಹೇಳಿ.
ಸಮಯಕ ಊಟ ಮಾಡ್ಬೇಕು.
ಹಾ ಸರಿ. ಮತ್ತೆ ಮಲಗುವ ಮೊದಲು ಮೊಬೈಲ್ ಕಡಿಮೆ ಬಳಸ್ಬೇಕು.
ಹೌದು ದೂರವಾಣಿ ಕಡಿಮೆ ಬಳಸ ಬೇಕ್ ದೂರವಾಣಿ. ಹೌದು ದೂರವಾಣಿ ಕಡಿಮೆ ಬಳಸ್ಬೇಕು ದಿನ ಸ್ವಲ್ಪ ವ್ಯಾಯಾಮ ಮಾಡಿ. ವ್ಯಾಯಾಮ.
ಹಾ ಹಾ.
ಹೌದು.
ಹ ಅದು ಒಳ್ಳೆ ನಿದ್ದೆಗೆ ಸಹಾಯ ಮಾಡುತ್ತೆ.
ಹ ನಾನು ನಿನ್ನೆ ಅಂತ ಏನು ಅಂದ್ರಿ.
ನಾನು ನಿನ್ನೆ ಆ ಬೇಗ ಮಲ್ಕೊಂಡು ಬೇಗ ಎದ್ದೆಲೊನಾ ಅಂತ ಬೇಗ ಮಲ್ಕೊಂಡೆ.
ಹ್ಮ.
ಹಿಂಗೆ ದೂರವಾಣಿ ಹಿಂಗ್ ನೋಡ್ಕೊಂಡ್ ನೋಡ್ಕೊಂಡು ಹನ್ನೊಂದುವರೆ ಆಗ್ಬಿಟ್ಟೈತೆ ನಾನು ನೋಡೇ ಇಲ್ಲ.
ಹಾಗೆ.
ಹ್ಮ್.
ಹ್ಮ್. ಅದರಿ.
ಹ್ಮ್.
. ವ್ಯಾಯಾಮ ಮಾಡಿದ್ರೆ. ಅದು ಒಳ್ಳೆಯ ನ ನಿದ್ದೆಗೆ ಒಳ್ಳೆ ಸಹಾಯ ಮಾಡುತ್ತೆ.
ಹೌದು ಯಾಕಂದ್ರೆ ಅವಾಗ. ಸುಸ್ತಾಗಿರುತ್ತೆ ಮೈ ಕೈಯ ಎಲ್ಲ ನೋವಾಗಿರುತ್ತಲ್ವಾ ಅದಕ್ಕೇನೆ.
ಹೌದು ಬೇಗ ನಿದ್ದೆ ಬರುತ್ತೆ.
ಹ್ಮ್.
ಹ್ಮ್.
ನಿದ್ದೆ ಬೇಗ ನಿದ್ದೆ ಹೋಗಿ ಬೇಗ ಎದ್ರೆ.
ಬೆಳಗ್ಗೆ ಒಂಥರ ಉತ್ಸಾಹ ಇರತ್ತಾ.
ಹಾ.
ಹೌದು.
ದೇಹ ಆರೋಗ್ಯ ದೇಹ ಕೂಡ ಆರೋಗ್ಯವಾಗಿರುತ್ತೆ.
ಹೌದು.
ಹ್ಮ್. ಹ್ಮ ಮನ್ಸು ಕೂಡ ಶಾಂತವಾಗಿರುತ್ತೆ.
ಹ್ಮ.
ಹ್ಮ್. ಅದ್ರಲ್ಲೂನು ನಾವು ಪರೀಕ್ಷೆ ಸಮಯದಲ್ಲಿ ತುಂಬಾ ಚೆನ್ನಾಗಿ ನಿದ್ದೆ ಮಾಡ್ಬೇಕಂತೆ.
ಖಂಡಿತ ನಿದ್ದೆ ತುಂಬಾ ಮುಖ್ಯ.
ಹ. ನೀನು ಎಷ್ಟೇ ಓದಿದ್ರು ಸರಿಯಾಗಿ ನಿದ್ದೆ ಇಲ್ಲ ಅಂದ್ರೆ ಏನು ನೆನಪಿರಲ್ಲ.
ಮತ್ತೆ ರಾತ್ರಿ ತುಂಬಾ ಹೊತ್ತು ಎಚ್ಚರವಾಗಿರಬಾರದು ಗೊತ್ತಾ ನಿಮಗೆ.
ಹಾ ಗೊತ್ತು.
ಹ್ಮ ಸಮಯಕ್ಕೆ ಮಲಗಬೇಕು.
ಹೌದು ಆರೋಗ್ಯ ಕಾಪಾಡ್ಕೊಬೇಕಂದ್ರೆ ನಿದ್ದೆ ಬೇಕೇ ಬೇಕು.
ಹ್ಮ ಹ.
ನಾವ್ ಏನೇನೋ ಮಾಡ್ತೀರಿ ಚೆನ್ನಾಗ್ ತಿಂತೀರಿ ಹ ಇವಗ ಕೂದುಲ್ ಉುದುರ್ತಾ ಇತಿ. ಅತ್ತಂದ್ರೆ ಏನೇನು ಹಚ್ಕೊಂತೀರಿ ಅದ ಅದೆಲ್ಲದು ಬಿಟ್ಟಿ ಚೆನ್ನಾಗ್ ನಿದ್ದೆ ಮಾಡ್ಬೇಕು ಫಸ್ಟ್.
ಹೌದು ಅದು ಜೀವನದ ಒಳ್ಳೆ ಅಭ್ಯಾಸ.
ಹ್ಮ್.
ಹ್ಮ.
ನಿಮ್ಗೆಲ್ಲಾ ಗೊತ್ತು ಆದ್ರೂನು ನೀ ಸರಿಯಾಗಿ ನಿದ್ದೆ ಮಾಡಲ್ವಾ.
ಹೌದು ನನಗೆ ನಿದ್ದೆ ಬರುವುದಿಲ್ಲ ನನಗೆ ಜಾಸ್ತಿ ಯೋಚನೆ ಇದೆ.
ಹಾ.
ಹೌದು.
ಹಂಗೆ.
ಹೌದು.
ನನ್ಗೆ ಯೋಚನೆಗಳು ಇದ್ರರು ನಿದ್ದೆ ಬರುತ್ತೆ.
ಅದೇ ನೀವು ಸ್ವಲ್ಪ ದೇವರು ನಿಮ್ಗೆ. ಒಂದು ಏನೋ ವರಹ ಕೊಟ್ಬಿಟ್ಟಿದ್ದಾರೆ.
ಹ್ಮ್.
ನಿಮ್ಗೆ ಎಷ್ಟೇ ಕಷ್ಟಗಳಿದ್ರು ಏನೇ ಇದ್ರುನು ನೀವ್ ಮಲ್ಕೊಂತ. ಅಂದ್ರೆ ಮಲ್ಕೋ ಬಿಡ್ತೀರಾ.
ಹ್ಮ್.
ನಮಗ ಹಾಗಲ್ಲಾ ಕಣ್ರಿ.
ನನ್ಗ್ ಹೆಂಗಂದ್ರೆ ಏನೇ ಇರ್ಲಿ ಮಲ್ಕೊಂಡ್ ಎದ್ಮೇಲ್ ನೋಡ್ಕೋ ನೋಡ್ಕೊನೋಣ.
ಹಾಗೆ.
ಹಂಗೆ.
ನನಗ ಹಾಕಿಲ್ಲ.
ಹ್ಮ್.
ನಿದ್ದೇನೆ ಬರುವುದಿಲ್ಲ.
ಹ್ಮ್
ಮತ್ತೆ ಹೇಳಿ.
ಹೇಳಿ
ನೀವೇ ಹೇಳಿ ಕೇಳನ.
ಹ್ಮ್.
ಹೇಳಿ.
ಏನು ಎಂದ್ರೆ ಬಗ್ಗೆ ಮಾತಾಡ್ತಾ ಇದ್ವಿ ನಿದ್ದೆ ಬಗ್ಗೆ ಅಲ್ವಾ. ಹ್ಮ್ ಇವಾಗ ಮಲ್ಕೊಂಡಲ್ವ ತಡ ಆಯ್ತಲ್ವಾ.
ಇವಾಗ ಮಲ್ಕೋಬೇಕು ನಿದ್ದೆ ಬರ್ತಿದ್ಯಾ ನಿಮ್ಗೆ.
ನಂಗೇನು ಬರ್ತಾ ಇಲ್ಲ.
ಹೌದಾ.
ಹ್ಮ್
ಹ್ಮ್
ಇವತ್ತು ಮಧ್ಯಾಹ್ನ ಸ್ವಲ್ಪ ನಿದ್ದೆ ಹೋಗಿದ್ದೀನಿ. ಅದಿಕ್ಕೆ ಇವಾಗ ನಿದ್ದೆ ಬರ್ತಾ ಇಲ್ಲ.
ಹಾಗೆ.
ನಿನ್ನೆ ಮಧ್ಯಾಹ್ನ ನಿದ್ದೆ ಹೋಗಿರ್ಲಿಲ್ಲ ಅದಿಕ್ಕೆ ಬೇಗ ನಿದ್ದೆ ಹೋಗ್ಬಿಟ್ಟೆ.
ನಾನ್ ಮಧ್ಯಾಹ್ನ ನಿದ್ದೆ ಹೋಗುವುದೇ ಬಿಟ್ಬಿಟ್ಟಿದ್ದೀನಿ.
ಹ್ಮ್.
ಮೊದಲು.
ಹ್ಮ್.
ಆ ರಾತ್ರಿ ಬೇಗ ಮಲಗ್ತಿದ್ದೆ.
ಹ್ಮ್.
ಒಂದೊಂಬತ್ ಗಂಟೆ ಹತ್ ಹತ್ ಗಂಟೆ ಆಗಿದ್ದ ತಕ್ಷಣ ಫುಲ್ಲು ನಿದ್ದೆ ಬಂದ್ಬಿಡೋದು ಅದು ಏನೇ ಇರ್ಲಿ ಕೆಲ್ಸ ನಿದ್ದೆ ಹೋಗ್ಬಿಡ್ತಿದ್ದೆ. ನಿದ್ದೆ ಹೋಗ್ಬೇಕು ಅಂತ.
ಹ್ಮ್.
ಮಲಗ್ ಬಿಡ್ತಿದ್ದೆ ನಂತರ ಬೆಳಗ್ಗೆ ಎದ್ದೋಳತ್ತಿದೆ. ಸ್ನೇಹಿತರೊಂದಿಗ ಹೋಗ್ತಿದ್ದೆ ಮತ್ತೆ ಮಧ್ಯಾಹ್ನ ಮಲಗ್ತಿದ್ದೆ. ಊಟ ಹೊಟ್ಟೆ ತುಂಬಾ ಊಟ ಮಾಡಿ ಮಧ್ಯಾಹ್ನ ಮಲಗದ್ರೆ. ಒಂದ್ ಹನ್ನೆರಡುವರೆ ಒಂದ್ ಗಂಟೆಗೆಲ್ಲ ಊಟ ಮಾಡ್ಬಿಡ್ತಿದ್ದೆ.
ಹ್ಮ್.
ಒಂದುವರೆಗೆಲ್ಲ ನಿದ್ದೆ ಬಂದ್ಬಿಡ್ತಾ ಇತ್ತು ಮಲಗ್ ಬಿಟ್ಟಿದ್ರೆ ಐದುವರೆ ಎದ್ದೋಳ್ತಾ ಇದ್ದೆ.
ಹ್ಮ್ ಹ್ಮ್.
ಮತ್ತೆ ಎದ್ದು ದೂರವಾಣಿ ನೋಡಿ ದೂರವಾಣಿಯಲ್ಲಿ ಆಟ ಆಡಿ. ಸ್ನೇಹಿತರೊಂದಿಗೆ ನನ್ ನಂತರ ಮತ್ತೆ ಮಲಗ್ ಬಿಡ್ತಿದ್ದೆ. ಒಳ್ಳೆ ನಿದ್ದೆ ಮ ಮಧ್ಯಾಹ್ನ ನಿದ್ದೆ ಹೋಗ್ತಿದ್ದೆ ರಾತ್ರಿನೂ ನಿದ್ದೆ ಹೋಗ್ತಿದ್ದಿದೆ. ಆದ್ರೆ ಇವಾಗ ಯಾಕೋ ನಿದ್ದೆನೆ ಬರ್ತಿಲ್ಲ.
ಹ್ಮ.
ನಮ್ಮ ದೇಹಕ್ಕೆ ನಿದ್ದೆ ತುಂಬಾ ಮುಖ್ಯ ಬಿಡಿ.
ಇವಾಗ ಮನೆಯಲ್ಲೇ ಇರ್ ಇವಾಗ ಮನೆಯಲ್ಲೇ ಇರ್ತೀರಲ್ವಾ.
ಹೌದು.
ಸ್ವಲ್ಪ ನಿದ್ದೆ ಮಾಡೋದು ಅಭ್ಯಾಸ ಮಾಡ್ಕೊಡಿ.
ಮಾಡ್ಕೊಂತೀನಿ.
ಇಲ್ಲ ಅಂದ್ರೆ ಕಷ್ಟ ಆಗತ್ತೆ.
ಮತ್ತೆ ನಿಮ್ಮೊಂದಿಗೆ ಮಾತಾನಾಡಿ ನಮ್ಗೆ ತುಂಬಾ ಸಂತೋಷವಾಯ್ತು.
ನಮಗೂ ಕೂಡ ತುಂಬಾ ಸಂತೋಷವಾಯ್ತು ಜಾಗ್ರತೆಯಿಂದ ಇರಿ.
ನೀವು ಜಾಗ್ರತೆಯಿಂದ ಇರಿ ಮತ್ತೆ ಸಿಗೋಣ.
ಹ್ಮಞ ಸರಿ.
ಧನ್ಯವಾದಗಳು.
ಧನ್ಯವಾದಗಳು.